ಹಲೋ.
ನಮಸ್ತೆ.
ನಮಸ್ತೆ ಆರಾಮ್ ಇದ್ದೀರಾ.
ಹ್ಮ ನಾನು ಆರಾಮ್ ನೀವ್ ಆರಾಮ.
ಹಾ ನಾನ್ ಆರಾಮಿದ್ದೇನೆ ನಿಮ್ ಹೆಸರು.
ನನ್ನ ಹೆಸರು ಶ್ರೇಯಾ ಅಂತ ಹೇಳಿ ನಿಮ್ಮ ಹೆಸರು.
ನಮ್ ಹೆಸ್ರು ಅನುಷಾ ಏನ್ ಮಾಡ್ತಿದಿ ಓದ್ತಿದ್ದೀರಾ ಇಲ್ಲಾಂದ ಜಾಬ್ ಮಾಡ್ತಿದ್ದೀರಾ.
ಓದ್ತಿದ್ದೀನಿ ನಾನು. ನೀವ್ ಏನ್ ಮಾಡ್ತಿದ್ದೀರಿ.
ನಾವು ಜಾಬ್ ಮಾಡ್ತಿದ್ದೀವಿ.
ಏನ್ ಜಾಬು.
ನಾನು ಇದು ಸಾಫ್ಟ್ವೇರ್ ಡೆವಲಪ ಐ ಐಟಿ ಸೈಡ್.
ಹ ಓಕೆ ಓಕೆ ಅಂದ್ರ ಎಷ್ಟು ವರ್ಷ ಆಯ್ತು ನೀವು ಜಾಬ್ ಮಾಡಕೆ ಸ್ಟಾರ್ಟ್ ಮಾಡಿ.
ಎರಡು ವರ್ಷ ಆಗುತ್ತಾ ಆಲ್ಮೋಸ್ಟ್.
ಐದ್ ವರ್ಷ ಆಯ್ತಾ.
ಎರಡ ಎರಡು ವರ್ಷ.
ಎರಡು ವರ್ಷಾನ.
ಹಾ
ಹೌದು ನೀವ್ ಯಾವ ಫೀಲ್ಡ ಇಂಜಿನಿಯರಿಂಗ್ ಎಬಿಏ ನಾ ಬಿಬಿಏ ನಾ.
ನಾನ್ ಇಂಜಿನಿಯರಿಂಗ್ ಫೀಲ್ಡ್ ಇಂದನೇ ಹೋಗಿದ್ದು. ಇಂಜಿನಿಯರಿಂಗ್ ನಲ್ಲಿ ನನಗ ಪ್ಲೇಸ್ಮೆಂಟ್ ಸಿಕ್ ತು ನಂದು ಇನ್ಫಾರ್ಮೇಶನ್ ಸೈನ್ಸು.
ಹಾ ಹಾ ಹೌದು ಇಂಟರ್ನ್ಶಿಪ್ಗೆ. ನಾನು ಇಂಜಿನಿಯರಿಂಗ್ಗೆ ಓದ್ತಿರೋದು.
ಹೌದಾ ಹ್ಮ್.
ಮತ್ತೆ ನಿಮ್ ಹೆಸರು ಹಾ ನಂದು ಊಟ. ಹ ಹೌದ ನಂದು ನನ್ನ ಹೆಸರು ಶ್ರೇಯಾ ಅಂತ ಹೇಳಿ.
ಹ್ಮ್ ಹ್ಮ್ ಏನ್ ಮಾಡಿದ್ರೆ ತಿಂಡಿ ಇವತ್ತು ಮುಂಜಾನೆ ಮತ್ತೆ ಮಧ್ಯಾಹ್ನ ಊಟ.
ಆ ಮಧ್ಯಾಹ್ನ ಊಟಾನ ಆ ಚಿತ್ರನ್ನ ಮಾಡ ಚಿತ್ರ ಮಾಡಿದ್ವಿ ನೀವೇನ್ ಊಟ ಮಾಡಿದ್ರಿ ಮಧ್ಯಾಹ್ನ.
ನಮೀಗ ಪಲಾವು ಮತ್ತೆ ಸ್ವೀಟ್ ಇಟ್ಟಿದ್ರು.
ಓಕೆ ಹಾಸ್ಟ್ಲಲ್ ಇರದಾ ಒಹ್ ಓಕೆ.
ಹ್ಮ್
ಹ್ಮ್ ಹ್ಮ್
ನಾ ನೀವು ಎಲ್ಲಿಗ ಹೋಗಿಲ್ಲ ಪ್ರವಾಸಗ.
ಈಗಿಲ್ಲ ಸದ್ಯಕ್ಕೆ ಈಗ ಎಲ್ಲಿ ಹೋಗಿಲ್ಲ ಇನ್ನು ಕಾಲೇಜ್ ನಡೀತಿದ್ಯಾ ಸೊ ಅದಕ್ಕೆ ಎಲ್ಲಿ ಹೋಗಿಲ್ಲ.
ಹೌದಾ ಮತ್ತೆ ಎಕ್ಸಾಮ್ಸ್ ಆದ್ಮೇಲೆ ಹೋಗ್ಬೇಕಂತ ಅನ್ಕಂತಿದ್ದೀರಾ.
ಹ ಎಕ್ಸಾಮ್ ಆದ್ಮೇಲೆ ಹೋಗ್ಬೇಕು.
ಹ್ಮ್ ಎಲ್ಲಿ ಹೋಗ್ಬೇಕ ಅನ್ಕಂತಿದೀರಿ ನೀವು.
ಎಕ್ಸಾಮ್ ಆದ್ಮೇಲೆ ದುಧ್ ಸಾಗರ್ ಹೋಗ್ಬೇಕು ಅನ್ಕೊಂಡಿದ್ದೀವಿ ಏನಾಗುತ್ತೆ ಗೊತ್ತಿಲ್ಲ.
ಹೌದಾ ಯಾ ಫಸ್ಟ್ ಟೈಮ್ ಹೋಗೋದು ಇಲ್ಲಾಂದ ಯಾರಾದ್ರೂ ಇದ್ದಾರ ದೂಧ್ಸಗರ ನಲ್ಲಿ ನಿಮ್ಗೆ ಗೊತ್ತಿರೋರು.
ಇಲ್ಲ ಇಲ್ಲ ಇಲ್ಲ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಹೋಗ್ತಿರದು.
ಹೌದಾ ಮತ್ತೆ ನೀವ ಒಬ್ರೇನ ಇಲ್ಲೊಂದ ಯಾರ್ ಜೊತೆ ಹೋಗ್ತಿದ್ದೀರಿ.
ಅಂದ್ರೆ. ನಮ್ದು ಸೀನಿಯರ್ ಅಕ್ಕನರ್ ಇದಾರೆ ಒಂದಿಷ್ಟು ಜನ ಅವ್ರ ಜೊತೆ. ಜೊತೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ.
ಹೌದಾ. ಹ್ಮ್ ಅವ್ರಿಗೇನು ಅವ್ರಾದ್ರು ಒಂದ್ಸತಿ ಆದ್ರು ಹೋಗಿರ ಇಲಾದ್ರ ಇದನೆ ಫಸ್ಟ್ ಟೈಮ್ ಹೋಗೋದು.
ಇಲ್ಲ ಅದ್ರಲ್ಲಿ ಒಬ್ರು ಅಕ್ಕ ಹೋಗ್ ಬಂದಿದ್ದಾರೆ ಈಗ ಒಂದ್ಸತಿ ಅವ್ರೇ. ಕೊಂಡ್ ಹೋಗ್ತೀನಿ ಅಂತ ಅಂದ್ರು ಅದುಕ್ಕೆ ಅವ್ರ ಜೊತೆ ಹೋಗ್ಬೇಕು.
ಹೌದಾ ಓಕೆ. ಇನ್ನ ಮತ್ತೇನ್ ಮಾಡ್ತಿದ್ದೀರಿ.
ಮತ್ತೆ ಏನಿಲ್ಲ ಹಾಗೆ ಒಂದ್ ಸ್ವಲ್ಪ ಕಾಲೇಜಿಂದ ಕೆಲ್ಸ ಆಯ್ತಾ ನಾಳೆ. ಎಕ್ಸಾಮ್ ಇದೆ ಅದುನ್ನೇ ನೋಡ್ತಾ ಕೂತಿದ್ದೆ. ಇಲ್ಲ ಇಲ್ಲ ಅದುನ್ನೇ ನೋಡ್ತಾ ಕೂತಿದ್ದೆ ಲ್ಯಾಪ್ಟಾಪ್ ಅದ್ರುದೇ ಕೆಲ್ಸ ಮಾಡ್ತಿದ್ ಅವಾಗ ನಿಮ್ ಕಾಲ್ ಬಂತು ನೋಡಿ ಅದ್ ನಿಮ್ ಜೊತೆ ಮಾತಾಡ್ತಿದೀವಿ.
ಹ್ಮ್ ಇನ್ನೊಂದು ನಿಮ್ ಕಡೆ ಹಬ್ಬಾಗಳು ಆಚರ್ಸ್ತಾರ.
ಹಾ ನಮ್ ಕಡೆ ಹಬ್ಬಗಳು ಸ್ವಲ್ಪ ಜೋರಾಗಿ ಆಚರ್ಸ್ತೀವಿ ನಾವ್ ಆಲ್ಮೋಸ್ಟ್ ಎಲ್ಲಾ ತರ ಹಬ್ಬನು ಆಚರ್ಸ್ತೀವಿ.
ಹೌದ ನಿಮ್ಗೆ ಯಾವಬ್ಬ ಅಂದ್ರೆ ಇಷ್ಟ ತುಂಬಾ.
ಹಾ ನನ್ಗೆ ಹಬ್ಬದಲ್ಲಿ ಇದೇ ಹಬ್ಬ ಅದೇ ಹಬ್ಬ ಅಂತ ಇಲ್ಲ ಅಲ್ ನಂಗೆಲ್ಲಾ ಹಬ್ಬ ಅಂದ್ರುನು ಇಷ್ಟ ಅಂದ್ರೆ ಒಂದ್ ಸ್ವಲ್ಪ. ಸಂಕ್ರಾಂತಿ ಅಂತ ಸಂಕ್ರಾಂತಿ ಹಬ್ಬ ಅಂದ್ರೆ ಸ್ವಲ್ಪ ಜಾಸ್ತಿ ಇಷ್ಟ.
ಹೌದಾ ನಿಮ್ ಕಡೆ ಹೆಂಗ್ ಆಚರ್ಸ್ತಾರೆ ಸಂಕ್ರಾಂತಿ ಹಬ್ಬ.
ನಮ್ ಕಡೆ ಸಂಕ್ರಾಂತಿ ಹಬ್ಬಕ್ಕೆ ಇದು ಬೇರೆ. ತುಂಬಾ ತರ ಬೇರೆ ಬೇರೆ ತರ ಅಡ್ಗೆ ಮಾಡ್ತಾರೆ. ಊಟುಕ್ಕೆ ಹ್ಮ್. ಎಲ್ಲಾ ಅಡ್ಗೆ ಮಾಡಿ ನದಿ ದಂಡೆಗ್ ಹೋಗಿ ಅಲ್ಲೆಲ್ಲ ಮನೆ ಜನ ಎಲ್ಲ ಸೇ ಮಾಡ್ಕೊಂಡು. ಆಹ ಊಟ ಎಲ್ಲ ಮಾಡ್ಕೊ ಬಂದು ಇದು ಮಾಡ್ತೀವಿ ಅಂದ್ರೆ ಪೂಜೆ ಎಲ್ಲ ಮಾಡ್ ಇವಿ.
ಹೌದಾ ಹ್ಮ್.
ನೀವು ಯಾವ್ ತರ ಮಾಡ್ತಿರಾ.
ನಾವ್ ಅಂದ್ರೆ ಮೂರ್ ದಿನ ಇರ್ತತಿ ಸಂಕ್ರಾಂತಿ ಹಬ್ಬಾ ನಮ್ ಕಡೆ ಮೂರ್ ದಿನ ಒಂದಿನ ಬೋಗ್ ಗಿ ಅಂತ ಒಂದ ದಿನ ಕನುಮಾ ಒಂದ ದಿನ ಪೊಂಗಲ್ ಅಂತ ಮಾಡ್ತೀವಿ. ಒನಂದಿನ ಒಂದೊಂದು ಆ. ಹ್ಮ ಒಂದೊಂದು ಲೈಕ್ ಏನಂತರ ಒಂದೊಂದು ಸ್ಪೆಷಲ್ ಇರ್ತೈತಿ.
ಹಾ ಹಾ ಹಾ
ಹ್ಮ ಅ ಮತ್ತೆ ಅದಲ್ಲಿ ನಾವು ಆಯುಧ ಪೂಜಾ ಸೆಲೆಬ್ರೇಟ್ ಮಾಡ್ತೀವಿ ಸಂಕ್ರಾಂತಿ ಹಬ್ಬನಲ್ಲಿ ಒಂದ ದಿನ. ಅದು ಜೋರಾಗಿ ಮಾಡ್ತೇವಿ ಎಲ್ಲಾ. ಗಾಡಿಗಳೆಲ್ಲಾ ತೊಳೆದು ಎಲ್ಲಾ ಕ್ಲೀನ್ ಮಾಡಿ ಪೂಜೆ ಮಾಡ್ಸಿ ಮತ್ತೆ ಆ ಗಾಡಿ. ಹಕೊಂಡು ಊರ್ ಸುತ್ತು ಅಡ್ಡಾಡಿ ಬರ್ತೀವಿ.
ಹಾ ಹಾ
ಹ್ಮ್ ಇನ್ನು ನಿಮಗು ಬೇರೆ ಹಬ್ಬಗಳೇನದ್ರು ಇಷ್ಟೇ ಇದಾವ.
ಹಾ ನಗರ ಪಂಚಮಿ. ಮತ್ತೆ ನಾಗ ಪಂಚಮಿ ಹಬ್ಬ ನಾಗ ಹಭ ಆಡ್ತಾರೆ ಅದು ಇಷ್ಟ ದೀಪಾವಳಿ ಇಷ್ಟ. ದಸರಾ ಇದಾಗ ಆಲ್ಮೋಸ್ಟ್ ನಂಗೆ ಎಲ್ಲ ತರ ಹಬ್ಬ ಅಂದ್ರುನು ಇಷ್ಟ ಜಾಸ್ತಿ ಇಷ್ಟ.
ಹ
ದೀಪಾವಳಿ ಹಬ್ಬ ಏನಕಂದ್ರೆ ದೀಪಾವಳ ಹಬ್ಬಕೆ ಬಟ್ಟೆ ಕೊಡುಸ್ ಎಲ್ಲ ಅದಕ್ಕೆ ದೀಪಾವಳ ಹಬ್ಬ ಅಂದ್ರ ಇಷ್ಟ. ಹ್ಮ್ ನಿಮ್ಗೆ ಯಾವ್ದು ತುಂಬಾ ಇಷ್ಟವಾದ ಹಬ್ಬ.
ಹ ಹ್ಮ ನನೀಗ ದೀಪ್ ಸಂಕ್ರಾಂತಿ ಫಸ್ಟ್ ನಾವು ಜೋರಗ ಮಾಡೋದು ಸಂಕ್ರಾಂತಿ ಅದಾದ್ಮೇಲೆ ದೀಪ ವಳಿ ಜೋರಾಗಿ ಮಾಡ್ತೇವೆ ದೀಪಾವಳಿಯನು ಎರಡು ಮೂರ ದಿನ ಲೈಕ್ ಒಂದ್ ದಿನ ಲಕ್ಷ್ಮೀ ದೇವರ ಪೂಜೆ ಮಾಡ್ತೀವಿ. ಲೈಕ್ ಅಲೆ ಕಳ ಕಾಸ ಎಲ್ಲ ಇಟ್ಟು ಅದಲ್ಲಿ ಪೂಜೆ. ಪೂಜೆ ಮಾಡಿ ಮತ್ತೆ ಒಂದು ಗೋಲ್ಡ್ ನಿಂದ ತಗೊಂಡಿದ ಒಂದ್ ರೂಪ್ ಇರ್ತೈತಿ. ಲಕ್ಷ್ಮೀ ದೇವಿ ಕೊಟ್ ಅದು ಪೂಜೆ ಮಾಡ್ಕೊಂತೀವಿ.
ಹಾ
ಅದಾದ್ಮೇಲೆ ನೆಕ್ಸ್ಟ್ ದೀಪಾವಳಿ ಆಗ್ತದ ಅಕ್ಷ್ಣ ಮತ್ತೆ ಕಾರ್ತಿಕ ಮಾಸ. ಸ್ಟಾರ್ಟ್ ಆಗುತ್ತಲ್ಲಾ ಅದು ಒಂದ್ ತಿಂಗಳಾಗ ಒಂದೊಂದು ಸ್ಪೆಷಲ್ ಇರ್ತೈತಿ. ನಮ್ಮ್ ಮನೆ ಮುಂದೆನ ಒಂದ್ ಗುಡಿ ಇರ್ತದೆ ಎಲ್ಲರೂ ನೈಟ್ ಆಗಿದ್ರೆ ಸಾಕ. ಅಲ್ಲೆ ಬಂದು ಕತೆ ಹೇಳೋದು ಇಲ್ಲಾಂದ್ರೆ ಭಜನೆ ಮಾಡೋದು. ಮತ್ತೆ ಒಂದೊಂದು ವೆರೈಟಿ ವೆರೈಟಿ ಪೂಡ್ ತಗೊಂಡ್ ಬರೋದು ಅಲ್ಲಿಗ. ಅಂತ ಮಾಡ್ತ್ರೆ ಎಲ್ಲಾರೂ.
ಏನು ಅಂದ್ರೆ ದೀಪಾವಳಿಗೆ ರಾತ್ರಿ ಎಲ್ಲ ಜಾಗರಣೆ ಮಾಡ್ತೀರ ನೀವು.
ಜಾಗರಣೇನ ಏನ್ ಮಾಡಲ್ಲ ನಾವು ಬಟ್ ಒಂದ ಹತ್ತು ಹತ್ತು ತನ ಅಷ್ಟ ಷ್ಟ ನಾವು ಭಜನೆ ಇಲ್ಲ ಅಂದ್ರೆ ಇದು ಕತೆ ಹೇಳ್ತಾರ ಕತೆ ಓದ್ತಾರ. ಅಷ್ಟೇ ಭಜನೆ ಏನ್ ಮಾಡಲ್ಲ ಹ್ಮ್. ನಿಮ್ ಕಡೆ ಕಾರ್ತಿಕ ಅಮಾವಾಸೆ ಹೆಂಗ ನ ಹೆಂಗ್ ಮಾಡ್ತಾರ.
ಹಂಗೆ ನಮ್ ಕಡೆ ಕಾರ್ತಿಕ ಮಾಸ ಎಲ್ಲಾ ಮಾಡಲ್ಲ ಅಂದ್ರೆ ನಂಗೆ. ಪಸ್ಟ್ ಗೊತ್ತಿಲ್ಲ ಕಾರ್ತಿಕ ಮಾಸ ಎಲ್ಲ ಮಾಡ್ತಾರ ಬಿಡ ತಾರ ಅಂತ ಆಲ್ಮೋಸ್ಟ್ ನಾನ ಹಾಸ್ಟ್ಲಲ್ಲೇ ಇರೋದಲ್ಲಾ. ಸೊ ಹಬ್ಬಗಳು ಇವೆ ದೀ ದೀಪಾವಳಿ ನಾಗರ ಪಂಚಮಿ ಇವೆಲ್ಲಾ ಒಂದ್ ಸ್ವಲ್ಪ ಚೆನ್ನಾಗಿ ಗೊತ್ತು ಉಳ್ದಿರೋ ಹಬ್ಬಗಳು ಯಾವು ಅಸ್ಟ್ ನೀಟಾಗಿ ಗೊತ್ತಿಲ್ಲ ನಂಗೆ ಹೆಂಗ್ ಮಾಡ್ತಾರೆ ಅಂತ ಎಲ್ಲ.
ಹೌದಾ.
ಹ್ಮ್
ಹ್ಮ್ ಮತ್ತೆ ನಿಮ್ಗೆ ಅಡಗೆ ಮಾಡಕ್ ಬರ್ತೇತ.
ಹ ಹಾ ನಮ್ಗೆ ಅಡ್ಗೆ ಮಾಡಕ್ ಬರುತ್ತ ಸ್ವಲ್ಪ ಸ್ವಲ್ಪ ಬರುತ್ತೆ ಅಷ್ಟು ಚೆನ್ನಾಗ್ ಮಾಡಕ್ ಬರಲ್ಲ.
ಹೌದಾ.
ಏನೋ ಅಂತ ರೇಂಜ್ಗೆ ತಿನ್ಬೋದು ಅನ
ಹೌದಾ ನಿಮ್ಗೆ ಯಾವ್ದು ಬರ್ತತೆ ಅಡ್ಗೆನಲ್ಲಿ ಯಾವ್ದಾದ್ ಮಾಡ್
ನಂಗೆ ನಾನು ರೈಸ್ ಮಾಡ ಎಲ್ಲ ಆಲ್ಮೋಸ್ಟ್ ಎಲ್ಲಾ ತರ ರೈಸ್ ಮಾಡ
ಹೌದಾ.
ಹಾ ರೈಸ್ ಮಾಡ್ತೀನಿ ಚಪಾತಿ ಮಾಡಕ ಬರುತ್ತೆ ಮತ್ತೆ ಕರೀಸ್ ಮಾಡ್ತೀನಿ ಎಲ್ಲ ತರ. ಪಲ್ಯ ಮಾಡ್ತೀವಿ ಸಾಂಬಾರ ಮಾಡ್ತೀನಿ ರೊಟ್ಟಿ ಬರಲ್ಲ ರೊಟ್ಟಿ ಅದು ಮಾಡ್ತೀನಿ ಬಟ್ ಅದು ಕರೆಕ್ಟ್ ಗೋಲ್ ಆಗಿ ಆಗಲ್ಲ. ಇಂಡಿಯ ಪಾಕಿಸ್ತಾನ್ ಮ್ಯಾಪ್ ತರ ಆಗುತ್ತೆ.
ಹೌದಾ.
ಆಮೋಸ್ಟ್ ಎಲ್ಲ ತರ ಮಾಡ್ತೀನಿ ಅಡ್ಗೆ ಸ್ವಲ್ಪ ಸ್ವಲ್ಪ ಬರ್ ಅಮ್ಮ ಸ್ವಲ್ಪ ಸ್ವಲ್ಪ ಆದ್ರೆ ಹಾಸ್ಟೆಲ್ ಇರ್ತನಲ್ಲ ಮನೆಗ್ ಹೋದಾಗ ಹೇಳ್ ಸ್ವಲ್ಪ ಮಾಡ್ತಿನಿ ಅದಷ್ಟೇ ಗೊತ್ತು ಅದ್ ಬಿಟ್ಟ ಮತ್ತೆ ಜಾಸ್ತಿ ಮಾಡಕ್ ಬರಲ್ಲ ನಿಮಗ್ ಮಾಡಕ್ ಬರುತ್ತಾ.
ಹಾ ನನಗ್ ಮಾಡಕ್ ಬರ್ತೈತಿ ಅಂದ್ರೆ ನಾನು ಒಂದದಸತಿ ಮನ ನಿಂದ ವರ್ಕ್ ಫ್ರಮ್ ಹೋಮು. ಅ ಅಂದ್ರೆ ಒಂದೊಂದ್ಸ ಸತಿ ಮಮ್ಮಿ ಅವರು ಇರೋ ಅಂದ್ರೆ ನಾನೇ ಮಾಡ್ಕೊಂಡು ತಿನ್ಬೇಕಾಗುತ್ತಾ. ಆಗ ಕಲ್ತಿದ್ದ ಅಷ್ಟೆ ಮಾಡಕ.
ಏನೆಲ್ಲಾ ಮಾಡಕ್ ಬರುತ್ತೆ ನಿಮ್ಗೆ.
ನನ ಈ ಇದು ಫ್ರೈಡ್ ರೈಸಸ್ ಎಲ್ಲ ಬರ್ತದೆ ಚಿಕನ್ ಫ್ರೈಡ್ ರೈಸ್ ವೆಜ್ ಫ್ರೈಡ್ ರೈಸ್ ಮತ್ತೆ. ಎಗ್ ಫ್ರೈಡ್ ರೈಸು ಮತ್ತೆ ಚಿಕನ್ ಸಾರು ಮೀನ್ ಸಾರು ಇವೆಲ್ಲ ಮಾಡಕ್ ಬರ್ತೈತಿ.
ಓ ಸಾಂಬಾರ್ ಕ ಅಂದ್ರೆ ಸ ಎಲ್ಲಾ ತರ ಸಾಂಬಾರ್ ಮಾಡ್ತೀರಾ.
ಆಲ್ಮೋಸ್ಟ್ ಬರ್ತದೆ.
ಹಾ ಹಾ
ಹ್ಮ್ ಮತ್ತೆ ನೀವ್ ತಿಂತೀರಾ ಇಲ್
ಹ ನಾನು ನ. ಇಲ್ಲ ನಾನು ಪ್ಯೂರ್ ವೆಜ್ಜ್ ನಾನ ನಾನ್ ವೆಜ್ ಎಲ್ಲ ತಿನ್ನಲ್ಲ ಎಗ್ ಮಾತ್ರ ತಿಂತೀನಿ.
ಅದು ನಾನ್ ವೆಜ್ ಅಂತಾರ ಮತ್ತೆ ನೀವ್ ತಿಂತೀರ ಅಂತ ಹೆ
ಏ ಇಲ್ಲ. ನಮ್ಮ್ ಕಡೆ ವೆಜ್ ಎಗ್ ನ ವೆಜ್ ಅಂತೀವಿ ನಾವು ಏಗ್ನ ನಾನ್ ವೆಜ್ ಅಂತ ಹೇಳಲ್ಲ.
ಹೌದಾ ಹ್ಮ್.
ಮತ್ತೆ ನಿಮ್ದು ದಿನ . ರೊಟೀನ್ ಏನು ನಿಮ್ದು ಅಂದ್ರೆ ಯಾವಾಗ ಕಾಲೇಜಿಗೆ ಯಾವಾಗ ಹೋಗ್ತೀರಾ ಯಾವಾಗ ಬರ್ತೀರಾ.
ಕಾಲೇಜ್ ಅಲ್ಲ ನಾನು ಜಾಬ್ ಅಂತ ಹೇಳಿನಲ್ಲ.
ಹೌದಾ ನೀವು ಜಾಬ್ ಮಾಡ್ತೀರಾ ಅಂದ್ರೆ ನಿಮ್ದು ಡ್ಯೂಟಿ ಟೈಮ್ ಏನು.
ನನ್ ಡ್ಯೂಟಿ ಟೈಮ್ ಬಂದು ನೈನ್ ಟು ಫೈವ್.
ನೈನ್ ಟು ಫೈವ್ ಹ.
ಹೌದು.
ಹ ಹ ಮಧ್ಯ ಬ್ರೇಕ್ ಎಲ್ಲ ಕೊಡಲ್ವಾ.
ಹ ಮ ಮಧ್ಯಾಹ್ನ ಬ್ರೇಕ್ ಇರ್ತೈತೆ ಒಂದ್ ಟೂ ಓರ್ಸ್ ಹಂಗ ಟೂ ಟೂ ತ್ರೀ ಹಂಗ್ ಕೊಡ್ತಾರ. ಆಗ್ಬೇಕಾದ್ರೆ ಜಿಮ್ಗೆ ಹೋಗ್ಬಹುದು ಇಲ್ಲಂದ ಇದು ಗೇಮ್ಸ್. ಗ್ರೌಂಡ್ ಅಂತ ಇರ್ತೈತಿ.
ಅಲ್ಲೇ ಇದ್ಯಾ ನಿಮ್ ಕಾಲೇಜ ಅಲ್ಲ ಎಲ್ಲಾ ಆಸ್ಟ್ ಜಾಗ ಇದ್ಯಾ ಅಲ್ಲಿ.
ಹ ನಮ್ಮ ಆಫೀಸ್ ನಲ್ಲಿ ಎಲ್ಲ ಜಾಗ ಇದೆ ಲೈಕ್ ಒಂದೊಂದ್ ಫ್ಲೋರ್ ಒಂದೊಂದ್ ಕಡೆ ಇರ್ತವ.
ಓ ನೀವು ಆಫೀಸಲ್ಲಿ ವರ್ಕ್ ಮಾಡ್ತೀರದಲ್ಲ ನನ್ಗೆ ನಾನ್ ಓದ್ತಿರೋದಲ್ಲ ಅದಕ್ಕೆ ಎಲ್ಲದಕ್ಕೂ ಕಾಲೇಜ್ ಅಂತಾನೆ ಬರ್ತಿದ್ದಿ ತಪ್ಪ ತಿಳ್ಕೊಬೇಡಿ ಆಯ್ತಾ
ಹಾ ಓಕೆ ಏನಾಗಲ್ಲ ಏನಾಗಲ್ಲ ಮತ್ತೆ ನಿಮಗ ಕಾಲೇಜ್ ನಲ್ಲಿ ಹೆಂಗಿದೆ ಗೇಮ್ಸ್ ಎಲ್ಲಾ ಇದಾವ ನಿಮ್ ಕಡೆ ಎಲ್ಲಾ?
ನಮ್ ಕಾಲೇಜ್ ಅಲ್ಲಿ ಇಂಡೋರ್ ಗೇಮ್ಸ್ ಏನು ಅಷ್ಟೊಂದಿಲ್ಲ ಅಂದ್ರೆ ಗ್ರೌಂಡ್ ಎಲ್ಲ ಚೆನ್ನಾಗಿದೆ ತುಂಬಾ ದೊಡ್ದಾಗಿದೆ
ಹೌದಾ
ಹ್ಮ್ ಆಟ ಆಡೋಕ್ಕೆೆ ಜಾಗ ಇದೆ ಕ್ರಿಕೇಟ್ ಖೋಖೋ ತ್ರೋ ಬಾಲ್ ವಾಲಿಬಾಲ್
ಹ್ಮ
ಬ್ಯಾಡ್ಮಿಂಟನ್ ಗ್ರೌಂಡ್ ಆಲ್ಮೋಸ್ಟ್ ಎಲ್ಲರ ಗ್ರೌಂಡ್ ಇದೆ ಈಗ ಬಾಸ್ಕೆಟ್ ಬಾಲ್ ಒಂದು ಮಾಡ ತ್ತಿದ್ದಾರೆ ಹಾಗೆ
ಹೌದ ಹ್ಮ್ ಮತ್ತೆ ಈಗ ಆಲ್ರೆಡಿ ನಾಲ್ಕು ಇಪ್ಪತ್ತಗಾಗ ಬಂತಲ್ಲ ಮತ್ತೆ ಸ್ನಾಕ್ಸ್ ಏನ್ ಕೊಡಲ್ಲ ನಿಮ್ಮ್?
ಹಾ ಕೊಡ್ತರಿ ಹೋಗ್ಬೇಕು ಕೆಳಗಡೆ ಕೆಳಗಡೆ ಹೋದ್ರೆ ಕೊಡ್ತರಿ.
ಹೌದಾ ಸರಿ ಯಾವಾಗಾದ್ರೂ ಬೇಜಾರು ಅನ್ಸದಾಗ ಕಾಲ್ ಅಚ್ಚು. ಮತ್ತೆ ಹ್ಮ ಸರಿ ಧನ್ಯವಾದಗಳು
ಹ್ಮ್